ಹಲೋ ಹಾ
ಹಾ ಹಾ ಬ್ರೋ?
ಎಳ್ ತಮ್ಮ.
ಎನ್ಲೆ ಮಾಡ ಕುಂತಿದ.
ಹಾ ಬ್ರೋ ಯಾವೂರು.
ನಂಬುದು ಹೊಸಗೇರಾ.
ಹೊಸ್ಗೇರಾ ಆ ನಮ್ದು ಹಾ ನಮ್ಮದಿಲ್ಲಿ ಆಲ್ದಾಳ ಅಂತಾ ಹಾ ಬ್ರೋ ಏನ್ ಮಾಡ ಏನ್ ಮಾಡಕ ಕುಂತ್ರಿ ಮತ್ತ.
ಏನಿಲ್.
ಹಾ ಊಟಾ.
ಊಟಾ ಇಲ್ಲ ಬ್ರೋ ನಿಮ್ದ.
ನಮ್ದ್ ಹಿನ್ನ ಬ್ರೋ ಮಧ್ಯಾಹ್ನ ಊಟ ಆಗಿತ್ತ ಅಲ್ಲಿ. ಸ್ಕೂಲಿಗ ಹೋಗಲ್ವಾ.
ಹೊಗ್ಬೇಕ್ ಬ್ರೋ.
ಹಾ ಬ್ರೋ
ಹ್ಮ್
ಟೆಂತ್ ರಿಸಲ್ಟ್ ಎಷ್ಟ ಐತ್ ಬ್ರೋ ನಿಮ್ದು.
ನಮ್ದು ಬ್ರೋ ಈ ಸಾರಿ ಟೆಂತ್ ಅಷ್ಟೆ ಸರಿಯಾಗ ಆಗಿತ್ ಬಿಡು ಬ್ರೋ ಜಸ್ಟ್ ಪಾಸ್.
ಜಸ್ಟ್ ಪಾಸಾ.
ಹ್ಮ್ ನಿಮ್ ಹೆಸ್ರೇನು.
ನನ್ ಹೆಸ್ರು ಕರಿಯಪ್ಪ ಅಂತ.
ಹೌದಾ ಯಾವೂರೂ.
ನಂದು ಇಲ್ಲೆ ಆಲ್ದಾಳ.
ಆಲ್ದಾಳ.
ಹಾ
ಹಾ ಹ ಏನ್ ಮಾಡ್ತ ಇದೀರಾ.
ಏನಿಲ್ಲ ಇಲ್ಲೆ ಹೊರಗಡೆ ಇದ್ವಿ ಕಬ ವಾಲಿಬಾಲ್ ಆಡಾಕ್ ಕುಂತೀವಿ.
ಹ ಹಾ ಊಟ ಆಯ್ತಾ. ಹಲೋ ಊಟ ಏನ್ಮ ಇದು ಏ ಏನಿದೆ ಹೊಲದಲ್ಲಿ.
ಹೊಲದಲ್ಲಿ ಹ ಹಾಕಿವ್ ಬ್ರೋ ತೊಗರಿ ತೊಗರಿ ಹಲೋ.
ಹಾ ಹ
ತೊಗರಿ ತೊಗರಿ ಹಾಕಿವ್ ಬ್ರೋ ಈ ತೊಗರಿ ಹಾಕಿವಿ ಹಲೋ.
ಹಾ
ತೊಗರಿ ಹಾಕಿವಿ.
ಹಾ ಹ್ಮ
ಹಾ ಬ್ರೋ ಮತ್ತೆ ಇದ ಮತ್ತೆನ್ ಬ್ರೋ ಸ್ಕಾಲರ್ಶಿಪ್ ಎಷ್ಟು ಬಿದ್ದಿದೆ ನೀನು.
ನಾನು ಅಟ್ಟೆ ಬ್ರೋ ಸರಿಯಾಗಿ ಬಿದ್ದಿದವೆ.
ಹ ಹೌದು ಇದೆಲ್ಲಾ ಬ್ಯಾಂಕ್ ಹಂಗ ಹಿಂಗ ಅಂತಾರೆ ಪ್ರೈಜ್ ಮನಿ ಅದು. ಹ ಬ್ರೋ. ನೀವೇನು ಮಾಡಲ್ವಾ. ಹಾ ಬ್ರೋ
ಏನಿಲ್ಲಾ
ಹಾ ಬ್ರೋ ಮತ್ತೆ ನಿಮ್ ಸ್ಕೂಲಲ್ಲಿ ಏನ ಆಟಾ ಗಿಟಾ ಆಡ್ಸೋಲ್ವಾ
ಹ್ಮ್ ಹ್ಮ
ಹ್ಮ ಈ ಬಿರ್ಲಿಂಗ ಡಾನು ಅಂತಾರ ಅವಾವದವರು ಡಾನಗಿನು ಹಂಗಿಂಗು ಹಾ ಬ್ರೋ ಇಲ್ಲ ಎಲ್ಲಿ ದೇವೇಗೌಡ ಅವರು ಎಲ್ಲಿ ಹಾಯ್ ಬ್ರೋ
ಹ ಏ ಯಾರ ಗೊತ್ತಿಲ್ಲ ಹೋಗಿ ಬ್ರೋ ನಂಗ ಅವರು ಯಾರ್ ದೇವಗೌಡ ಹ್ಮ್ ಹ್ಮ್
ನಿಮ್ ದೋಸ್ತ ಅವ್ರು ನಿಮ್ ಫ್ರೆಂಡ್ಸ್ ಇರಲ್ಲ ಅವರು
ಹ್ಮ.
ಅವರು ಬ್ರೋ.
ಎಲ್ಲ ಗೊತ್ತಿಲ್ಲ ಬ್ರೋ ನಂಗ್ ಯಾರು.
ಹಾ ಮತ್ತೇನ್ ಮಾಡಕಂತಿ ಬ್ರೋ.
ಮತ್ತೇಏನೆಲ್ಲ ನೀವೇನ್ ಮಾಡುತ್ತೀರಾ.
ಇಲ್ಲೇ ವಾಲಿ ಬಾಲ್ ಆಡತೀನಿ.
ಹಾಂ ಹಾಂ ಹಾ ಮತ್ತೆ.
ಮತ್ತೆ ಏನಿಲ್ಲ ಬ್ರೋ ಆ ಬ್ರೋ
ಊಟ ಆಯ್ತಾ ಹಾ ಊಟ ಆಯ್ತಾ
ಹಾ ಊಟ ಆಯ್ತ್ ಬ್ರೋ
ಹ್ಮ.
ಹಾಬ್ರೋ
ಊಟ ಆಯ್ತಾ.
ಹಾ ಆಗಯ್ತಿ ಬ್ರೋ.
ಹ್ಮ್ ಹ್ಮ್ ಏನ್ ಮಾಡ್ತಾ ಇದ್ರಾ.
ಏನಿಲ್ಲ ಬ್ರೋ ಮತ್ತೆ ಇಲ್ಲೇ ಹೊರಗಡೆ ಇದ್ದೇ ಬ್ರೋ ನೀವು.
ನಾವು ಎನಿಲ್ಲ ಸುಮ್ನೆ ಹಂಗೆ ಕೊತಿದೀವಿ.
ಹ ಬ್ರೋ.
ಸುಮ್ನೆ ಕೂತಿದ್ವಿ ಅದೆ.
ಹ್ಮ್.
ಹ್ಮ್.
ಹ್ಮ್ ಪಪ್ಪ ಅವರು ಏನ್ ಮಾಡ್ತಿದಾರೆ ಕೆಲ್ಸ.
ಏನಿಲ್ಲ ಹಾಗೆ ಸುಮ್ಮನೆ ನಿಂತು ಕುಂತು ಮಾಡ್ತಿದ್ದ ಈಗ ಏನಿಲ್ಲ. ಕುಲ್ತಾನ ರೈತ ಇದ್ದಾರ ಪಪ್ಪ.
ಹಾ ರೈತಾ. ಆ
ಹ್ಮ್.
ಆ ಬ್ರೋ ನೀವ ಏನ್ ಮಾಡ್ಬೇಕಂತ ಮಾಡೀರ ಈಗ. ಆರ್ಟ್ಸ್ ಮಡ್ರ ಆರ್ಟ್ಸ್ ಮಡ್ರಾ
ಹ ಆರ್ಟ್ಸ್.
ಆರ್ಟ್ಸ್ ಹ.
ಹ್ಮ.
ಅ ಬ್ರೋ ನಮ್ದಂತ್ರ ಹಳಗಾಡ ಇಲ್ಲ ಏನು ಕರೆಂಟ್ ಮದ್ದಿಲ್ಲಾ ಏನ್ ಚಂದ ಇಲ್ಲ ಬ್ರೋ ಈ ಕಡೆ.
ಹ
ಎಲ್ಲಾ ಕಂಡ ಪುಟ್ಟ ತೊಂದ್ರೆ ಆಯ್ತ್ ಬ್ರೋ ಇಲ್ಲಿ.
ಹಾ ಹಾ ಹಾ ಮತ್ತೇನ್ ಮಾಡುದು.
ಮತ್ತೇನ್ ಏನ್ ಹೇಳೋದು ಬ್ರೋ ಟೈಮ್ ಟೈಮಿಗೆ ಬಸ್ ಇಲ್ಲಾ ರೋಡ್ ಇಲ್ಲ ಚರಂಡಿ ತೆಗಸೋದ ಯಾವ್ ಎಲ್ಲಾ ಏನಿಲ್ಲ ಬ್ರೋ ಈ ಕಡೆ.
ಹಾ
ಸುಮ್ಮ್ನೆ ಹಾಗೆ ಬ್ರೋ ತಗದ್ರುನು ಅಪರೂಪಕ್ ಒಂದ್ಸಾರಿ ತಗಸ್ತಾರೆ.
ಹ್ಮ
ಅದನ್ನ ತೆಗೆಸ್ತಾರೆ ಎಲ್ಕ್ ಬಿಡ್ತಾರೆ. ಹೂ ಹಾ ಬ್ರೋ. ಮತ್ತೆ ಇದೇನು ವೈಭವ್ ಸೂರ್ಯವಂಶಿ ಎಷ್ಟು ಹೊಡಿತನ ಬ್ರೋ ಆರರ್ಕ ಇದ್ದವ
ಹ ಬಿಡು ಅವರದು ತಗೊಂಡು ನಾವ್ ಎನ್ ಮಾಡೋದು ನಮ್ಗೆ ಬರುತ್ತೆ ಬಾಡಿಗೆ. ಹೌದು ಏನ್ ಮಾಡ್ತಾ ನಿಮ್ದ ಎಷ್ಟನ ಕ್ಲಾಸ್ ಈ ಸಲ.
ನಾನು ಫಸ್ಟ್ ಪಿಯುಸಿ.
ಏನ್ ಏನ್ ಕೋರ್ಸ್ ಮಾಡಿದ್ದು.
ಹ ಏಟ್ ಆಯ್ತ ರಿಸಲ್ಟ್.
ರಿಸಲ್ಟ್ ಒಂದು ತೊಂಬತ್ತಗಿದೆ.
ಹಾ ಹಾ ಚಲೋ ಆಗಿತೆ.
ಹಾ ಬ್ರೋ.
ಹಾ
ಸೈನ್ಸ್ ಮಾಡೋಬೇಕ್ಂತ ಮಾಡಿದ್ನಿ ಬ್ರೋ.
ಹಾ
ಆಡ್ಸ ಆಡ್ಸ ಮಾಡಂದ್ರು ಮನೆಯಲ್ಲಿ.
ಹೂಂ
ಆರ್ಟ್ಸ್ ಮಾಡಿದ್ದೇನೆ.
ಹಾ ಹಾ ಹ
ಹೊಲ ಅದ್ ಹೊಲದ್ ಐತಲಾ.
ಹಾ
ಅದ್ಕೆ ಹೊಲ್ಕು ಅದುಕ್ಕೆ ಎತ್ತಗಳು ಹುಡ್ಕಂದು ಅಲ್ಲಿ ಹೋಗ್ಬೇಕ.
ಹ
ಅಲ್ಲ ಎತ್ಗಳು ಅವು ದನಕಾರಗಳು ಅವವು ನಂಬುವೂ.
ಹಾ
ಅದಕ್ಕೆ ಬ್ಯಾಡಪ್ಪ ಇದೊಂದ ಸೈನ್ಸ್ ಅಂದ್ರೆ ಆಗಲ್ ಅಂತಂದು ಆರ್ಟ್ಸ್ ಮಾಡಿದ್ದಾರೆ.
ಹಾ
ಅದಕ್ಕೆ ಆರ್ಟ್ಸ್ ಮಾಡಿದ್ದೀನಿ.
ಹಾ ಬ್ರೋ ಅದೇ ಚಲ ಬೋ ಆರ್ಡ್ಸ್.
ಹ್ಮ್
ಹಾ ಬ್ರೋ ಮೋರಮ್ಮ್ ಬಂತಲ್ಲಾ ಯಾವಾಗ ಹಾಕ್ತಾರೆ ಗುದ್ಲಿ ನಿಮ್ ಕಡೆ.
ನಮ್ ಕಡೆ ನಾಳೆ ಬ್ರೋ.
ಹ ಬ್ರೋ ನಮ್ ಕಡೆ ನಾಳೆ ಹ. ಅಲ್ಲೇ ಇದು ಆಡ್ತಿರಲ್ ಬ್ರೋ ನೀವ್ನು ನಾವ್ ಆಡ್ತೀ ಬ್ರೋ.
ಹ್ಮ್ ಹ್ಮ್
ಹಾ, ಬ್ರೋ ಮತ್ತೇನಿಲ್ಲಾ ಹಿಂಗೆ ಹೊರಗಡೆ ಇದ್ವಿ ವಾಲಿಬಾಲ್ ಆಡಕ್ಂತತ್ ಬಂದ್ವಿ.
ಹ
ಹ್ಮ್, ಬ್ರೋಶಾಹಪುರು ಎಷ್ಟ ಆತ್ತೇನ ನಿಮ್ಮ್ ಊರ್ಲಿಂದ. ಏನಿಲ್ಲ ಇಲ್ಲಿ ಅವ ಶಾಪುರು ಎಷ್ಟ ಐತಿ ನಿಮ್ಮ ಊರ್ ಲೆಸಿಂದ.
ನಮ್ಮೂರಲಿಂದು ಇ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು.
ಇಪ್ಪತ್ತೈದಾ
ಹ್ಮ್,
ಹಾ, ಬ್ರೋ, ನಮ್ದು ನಮ್ದನು ಅಷ್ಟೇ,
ಹಾ,
ಅಷ್ಟೇಬ್ರೋಅಂದ್ರೆ ಬಸ್ ಬಸ್ಸಿ ಇಲ್ಲ ಬಂದ್ರೆ ಅಪರೂಪಕ್ಕೆ ಬಂದ್ ಬರ್ತೆ.
ಹಾ,
ಅದನ್ನು ಇಲ್ಲಾ
ಹ್ಮ
ಅದೇ ನಿಮ್ ಊರಿಗೆ ಎಂದ ಕ್ರಿಕೆಟ್ ಅದು ಆಡಕ್ ಬರೋಣ.
ಬನ್ನಿ ಆಡೋಣ.
ಹೌನು
ಹಾ,
ಏನ್ ಮಾಡ್ತಾ ಇದ್ದೀರಾ
ಏನಬೇಕಲ್ಲೇ ಹೊರಗಡೆ ಇದ್ದೆ ಫ್ರೆಂಡ್ಸ್ ಜೊತೆ
ಹಾ
ಅದಕ್ಕೆ ನೀವು ನೀವು
ನಾವ್ ಏನಿಲ್ಲ ಹಾಗೆ ಸುಮ್ಮ್ನೆಲ್ಲಿ ಕೂತಿದ್ವಿ.
ಅದ ಇಲ್ಲಿ ಹಂಗೆ ಟೂರ್ನಮೆಂಟ್ ಅದು ಇರ್ತದೆ. ಹಂಗೆ ಬರ್ತ್ರಲ್ಲೇ ನೀವು ಪೋನ್ ಹಚ್ಚಿದ್ರೆ ಆಡಕ್ ಅದಕ್ ಕರ್ತೀವಿ.
ಹಾ,
ಬರ್ತ್ರಿಲ್ ನೀವು
ವರ್ರಣತ
ಅವರು ಬಿಸ್ನೆಸ್ ಅದು ಬ್ಯಾಂಕ್ ಸ್ಟಡಿ ಅದು ಹೆಂಗ್ ನಡಿತದ ಅದು ಹೇಳ್ತರೆಲ್ಲಾ.
ಹ್ಮ್, ಎಲ್ಲಾ ಹೇಳ್ತಾ ರ್ ಗುರು ನಿಮ್ ಕಡೆ.
ಬ್ರೋ, ಆಡ್ಸ್ ಮಾಡ ಅಂತಂದ್ರೆ ಇದ್ರಬ್ ಬಿಸ್ನೆಸ್ ಸ್ಟಡಿ ಅದು ಬರ್ತ್ತ ಬ್ಯಾಂಕಿಂಗ್ ಬಗ್ಗೆ ಹೆಂಗ್ ಮಾಡ್ಬೇಕು.
ಬ್ರೋ, ನೀವು ಆಡ್ಸತಾನೆ ಮಾಡಿದ್ದು.
ಹಾ, ಬ್ರೋ
ಹಾ, ಏನು ಈ ಸರ ಮತ್ತೆ ಈ ಕಾಲೇಜ್ ಸ್ಟಾರ್ಟ್ ಆಗಿದ್ವಾ.,
ಹಾ, ಬ್ರೋ ಕಾಲೇಜಸ್ಟಾರ್ಟ್ ಮೊನ್ನ ಯಿಂದ ಸ್ಟಾರ್ಟ್ ಆಗಿದ್ದೇ ಸೊಮವಾರ್ ಲೆಸ್ಸಿಂದ.
ಹ್ಮ್, ಹಾ ಹಾ ಹಾ ಹಾ
ಅದಕ್ಕೆ ಬ್ರೋ ಅದಕ್ಕೆ ರಾಜಶಾಸ್ತ್ರ ಅವೆಲ್ಲಾ ಇರುತ್ತಂತ.
ಹಾ,
ಅವೆಲ್ಲ ಬುಕ್ಸ್ ತಗೋಬೇಕು ಹಂಗ ಹಿಂಗ ಅಂತ ಅಂದ್ರ ನಿಮ್ಗೆ.
ನಮಗೂ ಕೂಡ ಹಾಗೆ ಅಂತರಬ್ರೋ ಮಾಡ್ಬೇಕಲ್ಲ ಹೋಮ್ ವರ್ಕು ಎಲ್ಲಾ ಸಿಂಗ
ಹಾ, ಬ್ರೋ ಚಲೋ ಇದೆ ಕ್ಕ ನಮ್ - ನಮ್ ಕಡೆ ಈ ಕಡೆ ಮಳೆ ಬೆಳೆ.
ಹೌದಾ ಬೆಳೆ ಮಳೆ ಆಗಿತ್ತಾ.
ಹಾ ಮಳೆ ಆಯ್ತ ಮೂಮ್ನೆ ಒಂದ ನಾಕ ಉದ್ರದೆ.
ನಮ್ಮ ಕಡೆ ಏನ್ ಇಲ್ವಲ್ಲ ಬ್ರೋ.
ಇಲ್ಲಾ ಬ್ರೋ ನಿಮ್ಮ ಕಡೆ ನಮ್ಮ ಕಡೆ ನೀರ್. ನಿರಾವರಿ ಹಂಗ ಹಿಂಗ ಬೋರ್ ಗಿರು ಇರ್ತವ.
ಹಾ
ಅದಕ್ಕೆ ಯಾವಸ್ಥೆ ಅದು ಎಲ್ಲಾ ನೋಡ್ಕತರ್ಸಲಾ.
ಹಾ ಹಾ ಹಾ ಮತ್ತೆ.
ಮತ್ತೆ ಏನಲ್ಲ ಬ್ರೋ.
ಏ ಏ ಹಾ
ಹಾ ಬ್ರೋ ನಿಮ್ಮ ಕಡೆ ಹೆಂಗಿದ್ದೇವೆ ಮಳೆ ಅವು ಬೆಳೆ.
ನಮ್ಮ ಕಡೆ ಬ್ರೋ ಹತ್ತಿ ಹೊ ಹಿರಿದಿದೆ ಬ್ರೋ ಮಳೆನೇ ಆಯತಿಲ್ಲಾ. ತಗಡು ಉದ್ದಡಿಗೆ.
ಟಕ್ ಟಕ್
ಸ್ವಲ್ಪ ಮಿಲ್ಟ್ರಿ ಅಕ್ಕೆತ್ರಾ ಭಯಾ ಬರ್ತದ ರಿ ಭಯಾ.
ಹಾ ಬ್ರೋ.
ಹು
ಅದಕ್ಕೆನ್ ನೋಡಿಮೇಗೇನ್ ಬೋರ್ಗೇರಿ ಇಲ್ಲಾ ನಿಂಬು ಹಾ ಬ್ರೋ ಬೋರ ಆಗುಲ್ಲ.
ಇಲ್ಲಾ ನಮ್ಮ ಹೊಲದಲ್ಲಿ.
ಹಾ ಬ್ರೋ ನೀರಾವರಿ.
ಹಾ
ನೀರಾವರಿ ಅದ ಐತಾ.
ನೀರಾವರಿ ಐತಿ ನಿಮ್ಮ ಹತ್ರ.
ನಮ್ಮ ಹತ್ರ ಅನ್ನ ಬ್ರೋ ಬ್ರೋ ಅದಐತಿ ಬೋರ.
ಹು ಹು ಹು ಮತ್ತೇನ ಮಾಡ್ತಿರದು.
ಮತ್ತೇನ್ ಮತ್ತೇನಲ್ಲಬ್ರೋ ಇಲ್ಲ ಅಂದಲ್ಲ ಹೊರಗಡೆ ಹಂಗ ಹಿಂಗ ಅಂತ.
ಹಾ
ಅದು ನಮ್ಮ ಡ್ರೀಮ ಬೈಕ ಒಂದ ದೊಡ್ಡ ತಗೋಂತ ಮಾಡಿದನಿ ಡೂಕ. ಜಿ ಎಷ್ಟು ಬ್ರೋ ಅದಾಜ ಎಷ್ಟ ಇರ್ಬೇಕ ಬ್ರೋ ಕ್ಯಾಶ್ ಕಟ್ಬೇಕ ಅದಕ. ಅಮೌಂಟು ಇಲ್ಲಾ.
ಆಟೇ ಬ್ರೋ ಸರಿಯಾಗಿ ಏನಂದ್ರೆ ಅಲ್ಲೊಂದು ಒಂದು.
ಹಾ ಬ್ರೋ
ಇವು ಅಲ್ಲಿ ಕ್ಯಾಶ ಅಂದ್ರೆ ಒಂದು ನ ಒಂಬತ್. ಹ ಲಕ್ಷ ಆಗುತ್ತೆ.
ಹಾ ಬ್ರೋ
ಅಲ್ಲ ಲೋನ್ ಅಂದ್ರೆ ಒಂದು ಹನ್ನೆರಡು ಲಕ್ಷ ಆಗತ್ತ ಬ್ರೋ.
ಹಾ ಬ್ರೋ ಅಷ್ಟೇ ಐತಿ ಅಮೌ ಕಡೆನ ಹಂಗೆ ಅದ್ರಾಗ ಅದು ಹಳ್ಳೇಗ್ ಬಿಡ್ತಲ್ಲ. ಹಳ್ಳಿ ಆತ ನಮ್ಮ ಕಡೆ. ಹಂಗ ಹಿಂಗ ಮಾಲಗಿಲು ರೈತರ ಮಾಲ್ ಬೆಳದಗೆಸಿ ಏನಾನ ತಗೊಬೋದು.
ಹಾ
ಹಾ ಬ್ರೋ ಅದನ್ನ ಇಂಟರ್ನೆಟ್ ಅದೆಲ್ಲಾ ಸರಿಯಾಗಿ ಕೇಸಿಲ್ಲ ಬ್ರೋ ಹಳ್ಳಿದೆಲ್ಲಾ. ಯಾವ ಪರಿಸ್ಥಿತಿ ಐಟಿ ಹಳ್ಳಿದು. ಸರಿ ಸರಿ ಆ ಲೈಟ್ ಇರಲ್ವಾ ನೀರ್ ಇರಲ್ವ ಎಲ್ಲಾ ತೊಂದ್ರೆ ಐತಿದ್ ಗೋ ಹಳ್ಳಿದು.
ಹಾ ಮತ್ತೆ ಈಗ ತಾನೆ ಹಳ್ಳಿಯಲ್ಲಿ ಇರೋದು.
ಹಾ ಬ್ರೋ ಕಂಡ ಪಟ್ಟ ತೊಂದ್ರೆ ಐತೆ ನಮ್ಮ್ ಊರಿಗೆ.
ಹೋಗತ್ತೆ ಏನ್ ಸುಮ್ಮನಾ ಅಂದ್ರೆ.
ಹಾ ಒಂದ್ ಸ್ಕೂಲ್ ಆಯ್ತು ಅದು ಬುಳಕ್ ಆಗಿದೆ ಅದ.
ಹ್ಮ
ಅದ ಯಾರು ಕೇರ್ ಹೇ ಮಾಡ್ತಿಲ್ಲ ಸ್ಕೂಲ್ ಅದು.
ಹ್ಮ
ಅಷ್ಟೇ ಬುಳಕಾಯಿದೆ ಬ್ರೋ ಅದು ಅದನ್ನ ವ್ಯವಸ್ಥೆವರೆಗ ಪಂಚಾಯತಿಲಿಂದ ಹಂಗ ಹಿಂಗ್ ಹೇಳಿದ್ವಿ ಎಲ್ಲಾ.
ಹ್ಮ್
ಮಳೆ ಬಂದ ಮಳೆ ಬಂತ ಅಂದ್ರೆ ಎಲ್ಲ ಸೋರ್ ಬಿಡುತ್ತೆ ಸ್ಕೂಲ್.
ಹಾ
ಸ್ಕೂಲ್ ಎಲ್ಲಾ ಅದಕ್ಕೆ ಸೋರ್ಗಳವರು ಗಿಡ್ದ್ ಬಲ್ಲಿ ಕುಂತು ಮಕ್ಕಳಿಗೆಲ್ಲಾ ಪಾಠ ಮಾಡ್ತಾರೆ.
ಹಾ
ಹ್ಮ್ ಅದೆ ಬ್ರೋ ನಿಮ್ ಕಡೆ.
ನಮ್ಮ್ ಕಡೆ ಅವೇ ಇರೋದ ಎಲ್ಲಾ.
ಹ ಬ್ರೋ.
ನಮ್ಮ್ ಕಡೆ ಕೂಡ ಹಾಗೆ ಇರ್ತ ಸುಮ್ನೆ ಏನ್ ಮಾಡೋದು.
ಹ ಹಾ ಬ್ರೋ ಹಂಗೆ ನಮ್ ರೈತರು ಅಂದ್ರೆ ಯಾರ ತಲೆಗ್ ಹಾಕಲ್ ಬ್ರೋ ನಾವು ಹಳ್ಳಿ ಜನದು.
ಹ್ಮ್ ಹ್ಮ್
ಸಿಟಿಯಲ್ಲಿ ಅಲ್ಲಿ ಹಂಗ ಗೈದ್ರೆ ಅವ್ರು ಅವರು ಜಕಸ್ ಮಾಡಕೊಡ್ತಾರೆ ಇಲ್ಲಿ ಹಳ್ಳಿಗಡ್ದ ಯಾರ್ ಮಾತು ಕೇಳಲ್ಲ.
ಹಾ
ರೈತರು ತುಂಬಾ ಪರಿಸ್ಥಿತಿ ಐತೆ ನೀರಿಂದು ಅದ್ರದು ನೆಶನೆ ಎದ್ದು ಕಟ್ಟಕ್ ಅದಕ್ ಹೋಗಬೇಕಂದ್ರ. ಬಾಳ ತೊಂದ್ರೆ ಐತ್ರಿ.
ಹಾ
ಚಾನೆಲ್ ನೀರ್ ಬಂದ್ರೆ ಬರ್ತ ಅಂದ್ರೆ ಇಲ್ಲ ಅದನು.
ಹಾ
ಅದಕ್ಕೆ ರೈತ್ರು ಒಂದಿಟ್ಟ ಮಾಲ್ ಹೋದದಲ್ಲಿ ಮಾಲ್ ಗಿಲ್ ಬಳದಿರ್ತಾದಲ್ಲ.
ಹಾ
ಅದು ಬೆಳೆದದ್ದು ನೀರ ಹೊರಿ ಹಂಗ ಹಿಂಗ ತೊಂಡು ಬೋರಲ್ ಗೀರಲ್ ಹಾಕ್ಸ್ತಾರ.